ಹಲೋ
ಹಾ ಹೇಳಿ.
ಕೇಳಿಸ್ತಿದಯಾ
ಹಾ ಕೇಳಿಸ್ತಾ ಇದೆ.
ಏನ್ ಮಾಡ್ತಿದ್ರಿ.
ಏನ್ ಮಾಡೆ ಹಿಂಗೆ ಸುಮ್ನೆ ವಾಕಿಂಗ್ ಬಂದಿದೆ.
ಹೌದಾ ಟೀ ಕಾಫಿ.
ಟೀ, ಕಾಫೀ ಆಯ್ತು ನಿಮ್ದು.
ನಂದು ಆಯ್ತು.
ನೀವೇನ್ ಮಾಡ್ತಾ ಇದ್ರಿ.
ಏನಿಲ್ಲ ನಾನು ಇವಾಗ ಟೀ ಕುಡ್ಕೊಂಡ್ ಬಂದು ಸುಮ್ನೆ ಕೂತಿದ್ದೆ.
ಹಾ ಹಾ.
ಮತ್ತೆ ಏನು ಸಮಾಚಾರ.
ಮತ್ತೆ ಸಮಾಚಾರ ಹೇಳ್ಬೇಕು ನೆಕ್ಸ್ಟ್ ಮಂತ್ ಐದನೇ ತಾರೀಕು ನಮ್ಮ್ ಊರಲ್ಲಿ ಜಾತ್ರೆ ಇದೆ.
ಹೌದಾ
ಹಾ ನೀವು. ಬನ್ನಿ ಮಿಸ್ ಮಾಡ್ದೆ.
ಏನು ಯಾ ಈಗ ನೀವು ಈಗ್ ಒಮ್ಮೆ ಜಾತ್ರೆ ನಮ್ಮಲ್ಲೆಲ್ಲ ಅಗಸ್ಟ್ ಈ ಸಮಯದಲ್ಲಿ ಇರುತ್ತೆ.
ಆ ಹಾ ನಮ್ ಕಡೆ ಎಲ್ಲಾ ಈ ಸಮಯದಲ್ಲೇ ಮಾಡ್ತೀವಿ ಜಾತ್ರೆೇನ. ಅಂದ್ರೆ ಬೇಸಿಗೆ ರಜೆ ಎಲ್ಲಾ ಇರುತಲ್ಲಾ ಹ ಈ ಟೈಮ ಅಲ್ಲಿ ಎಲ್ಲರಿಗೂ ಬರೋದಿಕ್ಕೆ ಸರಿ ಹೋಗುತ್ತೆ ಅನ್ಬಿಟ್ಟು ಮಾಡ್ತೀವಿ ಇದು ಮೂರ್ ವರ್ಷಕ್ಕೊಂದ್ಸಲ ಮಾಡೋ ಜಾತ್ರೆ.
ಹಾ ಹಾ ಹಾ. ಅಂದ್ರೆ ಹೆಂಗ ಹೆಂಗಿರುತ್ತೆ ಏನಾದ್ರೂ ಗೇಮ್ಸ್ ಈ ತರ ಇರ್ತಾವ ಅಂತ.
ಹಾ ತುಂಬಾ ಜೋರಾಗಿ ಮಾಡೋದ್ರಿಂದ ಎಲ್ಲಾ ರೀತಿ ಇರುತ್ತೆ ಅಂದ್ರೆ ನಾವು ಪಕದೂರಿಂದ ದೇವರುಗಳ್ನ ಕರ್ಕೊಂಡ್ ಬರ್ತೀವಿ.
ಹಾ
ಹ ನಮ್ಮ್ ಮೂರ್ ದೇವ್ರುಗಳ ಇದಾವೆ ಪಕದೂರಲ್ಲಿ ಆ ಪಕ ಊರಿನ ನಮ್ಮೂರುಗು ಬೇಡ್ಕೊಂಡ್ ಡೊಳ್ಳು ಕುಣಿತ. ಸೋಮನ ಕುಣಿತ ಇದೆಲ್ಲ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ನೋಡೋದಿಕ್ಕೆ.
ಅಂದ್ರೆ ಈ ಕಡೆ ಎಲ್ಲಾ ಊರ್ ಹಬ್ಬ ಅಂತ ಮಾಡ್ತಾರೆ ಹಂಗಾ.
ಹಾ ಊರ ಹಬ್ಬ ಅಂತ ಮಾಡ್ತಾರಲ್ಲ ಆತೆ ಅದೇ ತರ ನಮ್ದು.
ಹ್ಮ್ ಹ್ಮ್ ಹ್ಮ್. ಯಾವ್ದು ದೇವರ್ ಹೆಣ್ಣ್ ದೇವ್ರಾ.
ಹಾ ಹೆಣ್ಣ್ ದೇವ್ರು ಚಾಮುಂಡೇಶ್ವರಿ.
ಓಹೋ ಹೋ ಮತ್ತೆ ಎಲ್ಲಾ ನಿಮ್ ಫ್ರೆಂಡ್ಸ್ ಎಲ್ಲ ಬರ್ತಾರಾ.
ಹಾ ನಮ್ಮ ಫ್ರೆಂಡ್ಸ, ಫ್ಯಾಮಿಲಿ ಅಂದ್ರೆ ಎಲ್ಲಾ ದೂರ್ ಹಬ್ಬ ಎಲ್ಲ ಮೂರು ವರ್ಷಕ್ಕಂದಂದು ಸಾಲಲ್ ಮಾಡ ಅ್ರ ಗ ಎಲ್ರೂ ಸೇರ್ತಾರೆ ಅಂದ್ರೆ ಕಫ್ಯಾಮಿಲಿಗಳು ಎಲ್ರೂ ಸೇರ್ತಾರೆ
ಹ ಹ
ಅದ್ರಿಂದ ಅದಕ್ಕೆ ನೀವು ಬನ್ನಿ ಅಂತ ಹೇಳ್ತಾ ಇರೋದು
ನೋಡ್ತೀನಿ ನಂದು ಎಕ್ಸಾಮ್ಸ್ ಎಲ್ಲಾ ಇದ್ದಾವೆ ಬರೋದಾದ್ರೆ ಬರ್ತೀನಿ ಯ ಐದನೇ ತಾರೀಕ ಅಲ್ವಾ
ಹಾ ಐದನೇ ತಾರೀಕಿಗೆ ಹಬ್ಬಾ
ಹ ಹ ನಿಮ್ ಕಡೆ ಈ ಜಾತ್ರೆಗೆಲ್ಲಾ ಅಂದ್ರೆ ನಾನ್ ವೆಜ್ ತರ ಏನಾದ್ರು ಆತರ ಸಿಸ್ಟಮ್ ಏನಾದ್ರು ಇದೆಯಾ
ಹಾ ನಮ್ ಕಡೆ ಎಲ್ಲಾ ಜಾತ್ರೆಗೆ ನಾನ್ ವೆಜ್ ಅಜ್ಜೆ ಇರುತ್ತೆ ಅಂದ್ರೆ ನಾವು ಮೂರ್ ದೇವ್ರನ ಕರಸ್ತೀವಿ
ಹಾ
ಮೂರ್ ದೇವರಲ್ಲಿ ಒಂದ್ ದೇವ್ರರಿಗೆ ಸಿಹಿ ಮಾಡ್ತೀವಿ ಅದು ಇನ್ನೆರಡ ದೇವ್ರರಿಗೆ ನಾನ್ ವೆಜ್
ಈತರ ಬಲಿ ಕೊಡೋ ಸಿಸ್ಟಮು ಆತರ ಇದೆಯಾ
ಅಲ್ಲಿ ಕೂಡ ಸಿಸ್ಟಮ್ ಇದೆ ನಾವು ಊರು ಒಳಗಡೆ ಬಂದ ತಕ್ಷಣನೇ ಮೇಕೆಗಳೆಲ್ಲ ತಗೊಂಡ ಹೋಗಿ ಬಲಿ ಕೊಡ್ತೀವಿ
ಹ ಹಾ
ಬಲಿ ಕೊಟ್ಟು ಇಟ್ಟು ಅದರಿಂದ ಅಡಗೆ ಮಾಡಿ ಅದ್ನ್ನ ಪ್ರಸಾದ ರೀತಲಿ ದೇವ್ರುಗಳಿಗೆಲ್ಲ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ ಮತ್ತೆ ಜಾತ್ರೆ ಎಲ್ಲ ಬಂದಿರುತ್ತೆ ಆಟ ಎಲ್ಲ ಇರುತ್ತೆ ಸ
ಹೌದಾ
ಹಾ ಫಂಕ್ಷನ್ ಈ ತರ ಎಲ್ಲಾ ಪ್ರೋಗ್ರಾಮ ರಂಗೋಲಿ ಸ್ಪರ್ಧೆಗಳು ಮಡಕೆ ಹೊಡಗುವುದು
ಮಡಿಕೆ ಹೊಡ್ಯೋದೆಲ್ಲ ಮಾಡ್ತ ತ್ತರ
ಮಡಕೆ ಹೊಡಿಯೋದೆಲ್ಲ ಮಾಡ್ತೀರಿ ಮಡಕೆ ಹೊಡೆಯೋದೆಲ್ಲ ನಮ್ಮ್ಡೆ ತುಂಬಾ ಫೇಮಸ್
ಹಾ ಹಾ ಹಾ ಹಾ ಮತ್ೆ ನಮ್ಮೂರ್ ಕಡೆನ ಇರುತ್ತೆ ಹಂಗಿದ್ರೆ ನೀವು ನಮ್ಮೂರ್ ಬರ್ತೀರಾ ಅಗಸ್ಟ್ ಅಲ್ಲಿ ನಮ್ಮ್ೂರ್ ಜಾತ್ರೆ
ಆಗಸ್ಟ್ ಅಲ್ಲ ಆಗಸ್ಟ್ ಅಲ್ಲಿ ಯಾವ್ ಡೇಟು
ಡೇಟ್ ಅಂದ್ರೆ ಇವಾಗ ಶ್ರಾವಣ ಸ್ಟಾರ್ಟ್ ಆಗಿತ್ತಲ್ಲ ಶಾವಣದ ಮೂರು ೇ ಸೋಮವಾರ ನಮ್ಮೂರ್ ಜಾತ್ರೆ ಇರುತ್ತೆ ಬಸವೇಶ್ವರದು
ಹಾ ಹಾ
ಆ ಜಾತ್ರೆ ಸ್ವಲ್ಪ ನಮ್ಮಲ್ಲಿ ಜೋರಾಗಿ ಮಾಡ್ತಾರೆ ಮೂರ್ ದಿನ ಮಾಡ್ತಾರೆ
ಹಾ
ಮೊದಲ್ದಿನ ಈ ಕುಂಭ ಮೇಳ ಇರುತ್ತೆ ಅಂದ್ರೆ ಕುಂಭ ಇನ್ನು ಎರಡು ದೇವರು ಒಂದು ಮೇಲೆ ದೊಡ್ಡ ಟೆಂಪಲ್ ಇದೆ. ಊರ್ ಒಳಗಡೆ ಒಂದ್ ಚಿಕ್ಕ್ ಟೆಂಪಲ್ ಇದೆ. ಅಲ್ಲಿಂದ ಕುಮ್ ಭ ಎಲ್ಲಾ ಹೊತ್ಕೊಂಡು ಊರ್ ಹೆಣ್ಮಕ್ಳು ಆ ದೊಡ್ ದೇವಸ್ ದ್ಸ್ಥಾನ ಇದೆಯಲ್ಲಾ ಅಲ್ಲಿಗ್ ಹೋಗ್ತಾರೆ ಮೊದಲ್ದಿನ. ಶನಿವಾರ ರವಿವಾರ ಸೋಮವಾರ ಅಂತೆ ಮೂರ್ ದಿನ ಇರುತ್ತೆ.
ಹಾ
ಆಮೇಲೆ ನೆಕ್ಸ್ಟ್ ಡೇ ಇವೆಲ್ಲ ಇವ್ ರಂಗೋಲಿ ಸ್ಪರ್ಧೆ ವಚನ ಸ್ಪರ್ಧೆ ಆಮೇಲೆ ಇವು ಭಜನಾ ಹೇಳಿಸ್ತಾರಲ್ಲ ಅವ್ರು ಬಂದಿರ್ತಾರೆ ಬೇರೆ ಬೇರೆ ಊರವರೆಲ್ಲ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅವ್ರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಎಲ್ಲ ಮಾಡ್ತಾರೆ ದುಡ್ಡು ದುಡ್ಡು ಕೊಡ್ತಾರೆ ಆತರ ಮಾಡ್ತಾರೆ ಅದ್ರ ನೆಕ್ಸ್ಟ್ ಡೇ ಮತ್ತೆ ಕಬಡ್ಡಿ ವಾಲಿಬಾಲು ಈ ತರ ಎಲ್ಲಾ ಬೇರೆ ಬೇರೆ ಗೇಮ್ಸ್ ಎಲ್ಲ ಆಡಸ್ತಾರೆ
ಅಂದ್ರೆ ನಿಮ್ ಕಡೆ ಈ ಬಲಿ ಸಿಸ್ಟಮ್ ಎಲ್ಲ ಇಲ್ಲ
ಬಲಿ ಸಿಸ್ಟಮ್ ಕೊಡ್ತಾರೆ ನಮ್ಮೂರ್ ದುರ್ಗಾದೇವಿ ಇದೆ ಹೆಣ್ಣು ದೇವರು
ಹಾ
ಆ ದೇವರ್ಗ್ ಮಾತ್ರ ಈ ನಿಮ್ ಹೆಂಗ್ ನಿಮ್ ಕಡೆ ಬಲಿ ಸಿಸ್ಟಮ್ ಕೊಡ್ತಾರಲ್ಲ ಆತರ ಮೇಕೆನೋ ಕುರಿನ ಏನೋ ಬಲಿ ಕೊಡ್ತಾರೆ ಅದೇವ್ರಿಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ
ಹಾ
ಹೇಳಿದ್ನಲ್ಲಾ ಈ ದೇವ್ರಿಗೆ ಆತರ ಏನಿಲ್ಲ ನಮ್ಮಲ್ಲಿ ಮೂರು ದಿನಾನೂ ಅ ಅಂದ್ರೆ ಅಣ್ಣ ಸಾಂಬಾರು ಸ್ವೀಟ್ ಏನಾದ್ರು ಮಾಡಿರ್ತಾರೆ ಈ ತರಾನೇ ಊಟ ಮಾಡ್ತಾರೆ ಮೂರ್ ದಿನಾನು ಈ ತರ ನಮ್ಮ್ೂಊರ್ ಕಡೆ ಎಲ್ಲ ನಾನ್ ವೆಜು ಇತ್ತು ತರ ಏನು ಮಾಡಲ್ಲ ಆ ದೇವ್ರಿಗೆ ಹೆಣ ದೇವ್ರಗ್ ದುರ್ಗಾದೇವಿಗೆ ಮಾತ್ರ ಹಂಗ ಬಲಿ ಕೊಟ್ಟು ನಾನ್ ವೆಜ್ ಮಾಡ್ತಾರ ಅನ್ಸತ್ ಅವಾಗ ಅದೊಂದೇ ದೇವ್ರಿಗೆ ಹ್ಮ್ ಅದೊಂದೇ ದೇವ್ರಿಗೆ ನಾವು ಈ ತರ ಬಲಿ ಕೊಡೋದು ಬೇರೆ ಹೆಂದ್ ದೇವ್ರಲ್ಲಾ ಇದ್ದಾವೆ ನಮ್ಮ್ ಊರಲ್ಲಿ ಅವು ಯಾವದು ಕ್ಕೂ ಈ ತರ ಕೊಡಲ್ಲ
ಹ್ಮ
ಮತ್ತೆ ಈ ಕಡೆ ನಿಮ್ ಕಡೆ ಜಾಸ್ತಿ ಈ ಊರ ಹಬ್ಬ ಇ ತರ ಕೇಳ್ತೀವಲ್ಲಾ ನಮ್ ಕಡೆ ಹಂಗಿಲ್ಲ ವರ್ಷಕ್ ಒಂದ್ಸರ್ತಿ ಜಾತ್ರೆ ಅಂತಾನೇ ಮಾಡ್ಬಿಡ್ತಾರೆ
ಹಾ ನಮ್ಮೂರ್ ಕಡೆ ಊರ ಹಬ್ಬಗಳು ಅಂದ್ರೆ ವರ್ಷ ವರ್ಷ ಮಾಡೋರು ವರ್ಷ ವರ್ಷ ಮಾಡ್ತಾರೆ ಇಲ್ಲ ಅ ಅಂದ್ರೆ ಎರಡ್ ವರ್ಷಕ್ಕ ಒಂದ್ಸಲ ಮೂರ್ ವರ್ಷಕ್ಕ ಒಂದ್ಸಲ ಜೋರಾಗಿ ಮಾಡ್ತಾರೆ ಅಂದ್ರೆ ವರ್ಷ ವರ್ಷ ಮಾಡೋದಕ್ಕ ಆಗಲ್ಲ ಅಂತ ಬ್ಬಿಟ್ಟು ಎರಡು ವರ್ಷಕ್ಕೊಂದ್ಸಲ ಮೂರ್ಷೊಂದಸಲ ಜೋರ ಮಾಡದ್ರಿಂದ ತುಂಬಾ ಅದ್ದೂರಿಯಾಗಿ ಮಾಡ್ತಾರೆ ಚೆನ್ನಾಗಿ ದೇವರೆಲ್ಲಾ ಊರಲ್ಲೆಲ್ಲ ಮೆರವಣಿಗೆ ಮಾಡ್ತಾರೆ
ಹ್ಮ
ಹ್ಮ
ಅಂದ್ರೆ ಈ ಯಾವತ್ ಏನು
ಟ್ಯಾಕ್ಟರ್ ಟ್ಯಾಕ್ಟರ್ ಬರುತ್ತಲಾ
ಓ
ಅದ್ರ ಮೇಲೆಲ್ಲಾ ದೇವ್ರ ಕೂರ್ಸಿ ಊರು ಸ ಊರೊಳಗಡೆ ಎಲ್ಲಾ ಮೆರವಣಿಗೆ ಮಾಡಿ ಪೂಜೆ ಮಾಡಿ ಮನ್ ಮನೆ ಹತ್ರಕ್ಕೆಲ್ಲ ಹೋಗ್ ಬರುತ್ತೆ ದೇವ್ರು
ಹಿಂಗ್ ರಥ ಹೇಳಿಯೋದು ಆ ಸಿಸ್ಟಮ್ ಎಲ್ಲಾ ಇಲ್ವಾ ಜಾತ್ರೆಯಲ್ಲಿ
ಇಲ್ಲ ನಮ್ ಕಡೆ ಅಂದ್ರೆ ನಮ್ಮೂರಲ್ಲಿ ರಥ ಎಳಿಯೋದೆಲ್ಲ ಇಲ್ಲ ಮಾಮೂಲಿ ದೇವರು ಮೆ ನಾವು ಹೆಗ್ಲ ಮೇಲೆ ಹೊತ್ಕೊಂಡು ಇದ್ ಮಾಡ್ತೀವಿ ಮೆರವಣಿಗೆ ಮಾಡ್ತೀವಿ
ಹ ಊರ್ ಸುತ್ತ ಮೆರವಣಿಗೆ ಮಾತ್ರ
ಹಾ ಊರ್ಷ ಆತ್ತ ಒಂದ್ ರೌಂಡ್ ಮೆರವಣಿಗೆ ಮಾಡ್ತೀವಿ ಅಂದ್ರೆ ಯಾವವುದೇ ರೀತಿ ಊರಿಗೇನು ತೊಂದರೆ ಆಗ್ಬಾರ್ದು ಅನ್ನೋ ರೀತಿಗೆ ಅವಾಗ್ಲಿಂದ ನಡ್ಕೊಂಡ್ ಬಂದಿದೆ ಅದ್ರಿಂದ ಊರ್ ಸುತ್ತ ಒಂದ್ ರೌಂಡ್ ಮೆರವಣಿಗೆ ಮಾಡಿ ಆಮೇಲೆ ಇಲ್ಲ ಊರ ಒಂದು ಕಡೆ ಕೊರ್ಕೊಂಡ ಬರ್ರತೇವಿ ದೆರ್ವನ
ಕರ್ಕೊಂಡ್ ಬಂದ್ಬಿಟ್ಟು ಆಮೇಲೆ ಪೂಜೆ ಮಾಡಿ ಆಮೇಲೆ ಬಲಿ ಹಿಂಗೆಲ್ಲ ಕೊಡೋದ್ ಮಾಡ್ತೀರಾ
ಒಮ್ಮಂದು ಊರ್ ಮುಂದೆ ಎಲ್ಲಾ ಪೂಜೆ ಮಾಡಿ ಆಮೇಲೆ ಮೇಕೆ ಕೂ ಬಿ ಎಲ್ಲಾನು ಬಲಿ ಕೊಟ್ಟು ಇದ್ ಮಾಡ್ತೀವಿ
ಹ ಹ ಜೋರಾಗಿ ಮಾಡ್ತೀರಾ ಹಂಗಿದ್ರೆ
ಹ್ಮ್ ಜೋರಾಗಿ ಮಾಡ್ತೀವಿ ಅದಕ್ಕೆ ನಿಮ್ನ ಕರಿತಾ ಇರೋದು
ಎಷ್ಟ ದಿನ ಹೋಗ್ತೀರಾ ನೀವು
ಹ ಜಾತ್ರೆ ಬಂದು ಮೂರ್ ದಿನ ಇರುತ್ತೆ
ಹಾ
ಹ ಮೂರ್ ದಿನಾನೂ ಮನರಂಜನೆ ಕಾರ್ಯಕ್ರಮಗಳು ಬೇರೆ ಬೇರೆ ಫಂಕ್ಷನ್ಗಳು ಈ ತರ ಎಲ್ಲಾ ಇದೆ
ಹ್ಮ್
ಹ್ಮ ತುಂಬಾ ಚೆನ್ನಾಗಿರುತ್ತದೆ ನೋಡೋದಿಕ್ಕೆ ಎಲ್ಲ ಅಂದ್ರೆ ಎಲ್ಲಾ ಫ್ಯಾಮಿಲಿ ನ ಹ ಎಲ್ಲ ಕುಟುಂಬದವ್ರ ಎಲ್ಲ ಬಂದಿರ್ತಾರೆ
ಹ್ಮ
ಎಲ್ಲಾ ಕುಟುಂಬ ಸೇರಿಇತರೆ
ಹ್ಮ್ ಹ್ಮ್ ಹ್ಮ್ ನೀವು್ ಮನೆಯಲ್ಲೇ ಏನಾದ್ರೂ ಆಟ ಅಂದ್ರೆ ನಿಮ್ ಕಡೆ ಎಲ್ಲ ಸ್ವಲ್ಪ ಬೇರೆ ಬೇರೆ ತರದ ಆಟಗಳೆಲ್ಲ ಆಡ್ತಿರಲ್ಲ ಮನೆ ಒಳಗಡೆ ಯುಗಾದಿ ಟೈಮ್ಗೆಲ್ಲ ಆಡ್ತಿರಲ್ಲ ನೀವು
ಹಾ ನಾವ್ ಅದೇ ತರ ಈ ಟೈಮ್ ಅಲ್ಲ ಆಡ್ತೀವಿ ಫ್ಯಾಮಿಲಿ ಎಲ್ಲ ಬಂದಿರುತ್ತಲ ಹಾಗೆ ಕೂತ್ಕೊಂಡ ಎಲ್ಲ ಸೇರ್ಕೊಂಡು ಬೇರೆ ಬೇರೆ ಆಟಗಳ ಆಡ್ಕೊಂಡು ಇರ್ತೀವಿ
ಹ್ಮ ಹ್ಮ್ ಹ್ಮ್ ಎಷ್ಟ ನಿಮ್ ನಿಮ್ ರಜಾ ಸಿಗುತ್ತಾ ಅಷ್ಟ ದಿನ ಹೋಗಕ್ಕೆ
ಹಾ ರಾಜಾ ಅಷ್ಟೊಂದ್ ದಿನ ಸಿಗಲ್ಲ ಬಟ್ ಮೂರು ವರ್ಷಕ್ಕ ಒಂದ್ಸಲ ಬರೋದಲ್ವಾ ಅದಕ್ಕೆ ಹೇಳ್ಬಿಡು ರಜಾ ತಗೊಂಡು ಹೋಗ್ಬೇಕು
ಮೂರ್ ವರ್ಷ ಪ್ರತಿಿಸತಿ ಇದೇ ತಿಂಗಳಲ್ಲೇ ಮಾಡ್ತೀರಾ ಅಂದ್ರೆ ಈ ತರಾನೇ
ಹಾ ಮೂರು ವರ್ಷಕ್ ಪ್ರತಿ ಸಲ ಇದೇ ತಿಂಗಳಗಳಲ್ಲಿ ಮಾಡ್ತೀವಿ ಅಂದ್ರೆ ನಮ್ಗೆ ವರ್ಷ ವರ್ಷ ಮಾಡೋದಿಕ್ಕೆ ದುಡ್ಡೆಲ್ಲಾ ಜಾಸ್ತಿ ಖರ್ಚಾಗುತ್ತೆ ಅನ್ನೋದ್ ಕಾರಣಕ್ಕೆ
ಹಾ
ನಾವು ಮೂರು ವರ್ಷಕ್ಕೊಂದ್ಸಲ ಆಯ್ಕೆ ಮಾಡ್ಕೊಂಡಿದ್ದೀವಿ ಮೂರ್ ವರ್ಷಕ್ಕೊಂದ್ಸಲ ದೇವ್ರಲ್ಲ ಕರ್ಸಿ ಪೂಜೆ ಮಾಡಿ ಇ ಇದ್ ಮಾಡೋತರ ಮೂರ್ ವರ್ಷಕ್ಕೊಂದ್ಸಲ ಮಾಡೋದ್ರಿಂದ ತುಂಬಾ ಜೋರಾಗಿ ಮಾಡ್ತೀವಿ
ಹಾ ಹಾ ಹ ನಮ್ದು ವರ್ಷ ವರ್ಷನೇ ಮಾಡ್ತಾರೆ ಆದ್ರೂ ಜೋರಾಗೆ ಮಾಡ್ತಾರೆ ಅಂದ್ರೆ ಶ್ರಾವಣ ಕಂಪಲ್ಸರಿ ಮೂರ್ನೇ ಶ್ರಾವಣ ಸೋಮವಾರ ಕೊನ ದಿನ ಜಾತ್ರೆ ಆಗ್ಬೇಕು ಅಂತ ಹೇಳಿನೇ ಮಾಡೋದು ನಮ್ಮಲ್ಲಿ
ಹಾ
ಬನ್ನಿ ನೀವು ಅವಾಗ ಅಗಸ್ಟ್ ಅಲ್ಲಿ ಅವಾಗೇನ್ ಕೆಲ್ಸ ಜಾಸ್ತಿ ಇರುತ್ತಾ ನಿಮ್ದು
ಇಲ್ಲ ಆಗಸ್ಟ್ ಅಲ್ಲೆಲ್ಲ ಇರಲ್ಲ ಸ್ವಲ್ಪ ಇರುತ್ತೆ ಬರ್ತೀನಿ ಬಿಡಿ
ಹಾ ಇವಾಗು ನಾನು ಬರಕ್ ಟ್ರೈ ಮಾಡ್ತೀನಿ
ಬನ್ನಿ ನಮ ಜಾತ್ರೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ
ಹ್ಮ್ ಹ್ಮ್
ನಿಮ್ಗ ನ್ ಬೇಸ ಆಗಲ್ಲ ಎಲ್ಲಾ ರೀತಿ ನೋಡ್ಕೊಂಡ್ ಹೋಗ್ಬೋುದು
ಹೌದಾ ಬರ್ತನಿ ತಗೊಳ್ಳಿ
ಹಾ ಬನ್ನಿ
ಸರಿ ಹೆಂಗಿದ್ಿ
ಹಾ ಸರಿ